ಹಾ
ಊರು ಯಾವ ಬರ್ತ ಮೆತ್ತಗೆ
ವಯಸ್ ಸಂಚಿಗೆ ಬರ್ತಿ
ನ್ ಭರ್ತಯನ ಆಡೆ ಆಯತ ಬಕ್ಯ ನಟ ಎಂಬದ ಜೆ
ಹಂಬಾ
ಪಮಮ್ ಅಲ್ಲಾ
ಹ್ಮ ಹ್ಮ್
ಅಲ್ಲೇ ಮತ್ತೆ ಮೌನವರುಂತ. ರಬ ನೀ ಯತ ಇ ಇತಲ್ಲಮೆ ಅಲೋ ಈಗ ಹೋಯ್ತಲ್ಲಿಗೆ. ಕ್ಲಿಯರ್ ಆಗಿ ಮಾತಾಡಲ್ಲಿ ಮಾವನ ಬೆಳಿ.
ಹ್ಮ್
ನಮ್ಮ ಮಾಮನ ಬರ್ತೊಂಡ ಸ್ವಾಯತಿರ್ತ ಓಟಿಮಗೆ ಹೇಳು ಅಂತಾನ.
ಹ್ಮ್
ಕ್ಲಿಯರ್ ಆಗಿ ಮಾತಾಡು. ಹೌದಿಲ್ಲ. ಓಯ್ತಲ್ಲಲ್ಲಿ ಊರ್ ಹೋಯ್ತಲ್ಲ ಮಾತಡಲ್ಲೆ. ಹ್ಮ್ ಎರಟರ್ ಹೆಂಗಂಗ ಅದ ಕೆಲ್ಸ ಹೆಂಗಿಲ್ಲ. ಹ್ಮ್
ಒಂದು ಸಮಸ್ಯೆ ಖಂಡಿತ ಹುಡುಕಬೇಕು. ಸಮಸ್ಯೆ ಹ್ಮ್.
ಅವ್ರ ಚಲತ್ತಪ್ಪ ಅಂದ್ರ ಆಮೇಲೆ ಅಡ್ಜಸ್ಟ್ ಮಾಡತ್ತಲ್ಲ ನಿಂಗೆಲ್ಲ ಅಲೋ.
ಹ್ಮ್
ಅಲ್ಲಿ ಯಾವ್ ಯಾವ್ ಯಾವತ್ತು ಚಲೋತ್ತೋ ಮೂ ಮುರ ಯ ನೋಡ ಯಾವದ ನಾಳ
ಹ್ಮ ಮಾಡಮ.
ಹ್ಮ್ ಯಾವ್ದ ಯಾವ್ದ ಆಪ್ಪದಷ್ಟ ಆಬ ಕೋಳ. ಅಸಸ ಇಲಿ ಮುಂಜೆ ನೋಡ ನಾನು. ಎಂಗೇಜ್ಮೆಂಟ್ಗೆ ಅದೇ ಎಂಗೇಜ್ಮೆಂಟ್ ಆದೆ. ಹ್ಮ ಮತ್ತೆ ಎಲ್ಲ ಮಾಡಿ ಬಂದಿವ ಹೊಲ್ಲಟ.
ನ ಮಹಿ ಮಾಡಕ್ ಹೋದ್ನಂತಿರಿ ಮತ್ ಎಂಗೇಜ್ಮೆಂಟ್ ಆತ್ ಅಂತೀರಿ ಅದೇ ವಿಚಿತ್ರ ಆಯತ ನನಗ.
ಮಾಡಿ ಬಂದ್ವಿ. ಇವ ಚಂಜಿಕಿ ಮತ್ತೆ ನಾಳೆ ಹೋಗ್ಬೇಕು.
ಎಷ್ಟೊತ್ ಆಗುತ್ತೋ ಹೋಗ್ ಬರಕ್ಕೆ.
ಚಜಿಕಾತ ಅಂದ ಆರಳ
ನಾನ್ ಅವಾಗ ಬರಕಷ್ಟ ಕರೆಕ್ಟಾಗಿ ಹೋಗುಮ.
ಮನೆ ಮನೆಗೆ ಹೋಗ್ತೀನ್.
ಹಂಗೆ ಗ ಗಾಡಿ ಮಾತಾಡ್ತಗೆ.
ಮೆಲ್ಲಕ್ ಮಾತಾಡಿ ನಾ ಹೋಗದೆ ಮಲ್ಕೋತೀನ್.
ಮುಗಛೋಡಾಗತ್ತ ಅಡಾವ. ಒಂಜೀರಾಬತ್ ಮತಗಿಲ್ಲೆ. ಹ್ಮ್
ಹ್ಮ್ ಅತ್ತನ ವಯಾನ.
ಅತ್ತಣ ಹ್ಮ್ ಹ್ಮ್ ನಾ ಫಸ್ಟ್ ಆಕ್ ಫೋನ್ ಹಚ್ಚ ಏನ ಮಾಡತಡ್ಬೇಕಂತ ಹೇಳ ನನ್ಗೆ. ಆಮೇನ್ ನಂದು ಎರಡು ಉಡತವಾ ಅದ ಮುಚ್ಕಡ ಮತ ಮತ್ ನಾಳೆ ಬ್ಯಾರೆ ಒನ್ ಮತ್ತೆ.
ಹು ಹು ಹು. ಏನ್ ಮಾಡ್ತಾನೆನ.
ಬಾ ಡೇಂಜರ್ ಅಂಡೇ ಮಾಮಗ.
ಹಾ ಫೋನ್ ಹಚ್ಚಿ ಹೇಳಿ ಅಂತ ತಗವನ ಹೇಳಿ ನೋಡಪ್ಪ ಅಂತ. ಹ್ಮ್ ಆಯ್ತ ಹೇ ಮಾಡೋಣ ನಾನೇ ಅನ್ ಸುಮ್ನೆ ನಾನೇ ಹೇಳ್ಬೇಕಕ್ಂತಿದ್ದೆ ಅಂತ ನಾನೇ ಅಂದೇವನಿ
ಹ್ಮ್ ಹ್ಮ್
ನೀವು ಹೇಳೋದೇನಪ್ಪ ನಾನು ಹೇಳಕ್ಕೆ ನಿಮಷ ನಾನು ಹೇಳತಿದ್ದೆ ಸ್ವಲ್ಪ ಕೆಲಸ ಹೇಗಿದ್ದೆ ಅಂತಂದೆ ಅ ಸು ನಾನ
ಯಾರ ಅವನ
ಹ್ಮ್ ಹೇಳಳ ನೀ ಈಗ ಹತ್ತ ಇರ್ ತರ ಮಾತಾಂಗೆಕೆ ಡೌಟ್ ಇದದೆ ಅವನ ಪರಿಚೆ ಇದೆ ನಿನ್ನೆ ರಾತ್ರಿ ಪೋನ್ ಅವನ ಈಗ ಇವನ ಫೋನ್ ಜಸಂದೆ ಈ ಾವನಫೋನ್ ತರ್ದ
ಹ್ಮ್
ಆ
ಅಷ್ಟಾರ
ನ್ ಮಾಡತನೆ ಹ ಹಪ್ಪ ಆ
ಹ ಹ ಗಾಡಿ ಹಂಗ ಹೋಗ ನೀಕ ಬರ್ತನಾನ ಮದರಿ ಕಂತ ಹ
ಹ
ಅೋ ಅದ ಬಾ ಎಲ್ಲ ಬ ರ್ತದ ಆ ಪಫಸ್ಟ್ ಹೇತ ಮಕ್ಕಳ ಜೀವ ತಡ ಗೊತ್ರಾರ
ಹ ಯಕ್ಕೆ ಏನ್ ಮಾಡಿ ಆಕ್ದ
ಹ
ಹ
ಹಲ್ಲಾನಾಯು ಹಾ ಹಲೋ ಹಲೋ ಹಲೋ
ಏನ್ ಮಾಡಿದ್ರ
ಅಲ್ಲಾ ನೋಡಿಕ ಬಂದಪ್ಪ ಅವ
ಎಲ್ಲ ಒಂದಲ್ಲಪ್ಪ ನೀವು
ಹ ಯಾರು ಯಾರು ಎಂತ ಹನ್ ಹಲೋ ಹಲೋ ಹ ಹಲೋ ಯಾರು ಅಂದ ಹಲೋ ಹ ಚಲೋ ಮದ ಕೆ ಹಲೋ ಹೋ ಹಲೋ ಯಾವ ಹೊಲ್ದಾ